ಹ್ಮ್ ಮ
ಏನ್ ಮಾಡಕತಿ.
ಬಾಂಡೆ ತಿಕ್ಕಾತಿನ್ ನೋಡವಾ ಏನ್ ಮಾಡುದು. ಒಡ ಮಾಡ
ಈಗ.
ಈಗ್ ಹೇಳ್. ಏನಿಲ್ಲಾ ಹಂಗ ತಿನ್ನಾಕ್ ಅವಾಗ ಅವಾಗ ಬೇಕಾತವಲ್ಲ ಅದಕ್ ಮಾಡ್ದೇವ್ ನಿಮ್ ಕಡೆ ಮಾಡ್ತಾರ ಚೋಡ ಇಲ್ಲ.
ಮಾಡ್ತೀವಿ.
ಹ್ಮ್ ಹ್ಮ್ ನೀವ್ ಹೆಂಗಿದು ಹಾಗ
ನಮ ಕಡೆ ನೇನಪ್ ಬಾಸುಂಡಿ ಎಲ್ಲ ನನ್ನ ಅದರ್ದು. ಈ ಕಂಡ್ ಇಡ್ಕೊಂಡಿನ್ ಹೇಳೇಣ ಹೆಂಗ್ ಮಾಡುದ್ ಅಂತ್ ಹೇಳಿ ಮಾಡ್
ಹೇಳೇ ಅವ್ವ ನನ್ ಫೇವ್ರೇಟ್ ಮೊದ್ಲ ಅದ.
ಅದಕ್ ಏನೇನ್ ಹಾಕ್ತಾರಂದ್ರ ಮೊದ್ಲ ಹಸಿ ಹಾಲ್ ತಂದಿಟ್ಬೇಕ್ ಅಂದ್ರ ಕುದ್ಲಾರ್ ಹಾಲ್ ತಂದ್ ಇಟ್ಕೋಬೇಕ್.
ಹ್ಮ್ ಹ್ಮ್.
ನಾಕೈದ ಜನಕ್ ಮಾಡ್ತಯ ಅಂದ್ರ ನೀನು ಹಾಲ್ ತಂದಿಟ್ಕೋಬೇಕು.
ಹ್ಮ್.
ಇರದೆಲ್ಲ ಮಿಕ್ಸ್ ಮಾಡಂಗಿಲ್ಲ ಮತ್ತ ಹಂಗೆ ಹಾಲ್ ನೀರ್ ಮಿಕ್ಸ್ ಮಾಡಬಾರ್ದು ಗಟ್ಟಿನೇ ಇರ್ಬೇಕು ಹಾಲ. ಅಂದ್ರೆ ಟೆಕ್ಸ್ಚರ್ ಚಲೋ ಬರ್ತದ ಅದಾದ್ಮೇಲೆ ಸ ಆ ಸಕ್ರಿ ಒಂದ್ ಮೂರ್ ಕಪ್ಪ ಎರಡ್ ಕಪ್ ನಿಮ್ಗೆ ಆತ ಯಾವ ರೀತಿ ಟೇಸ್ಟ್ ಬೇಕ್ ಸ್ವೀಟ್ ಬೇಕ್ ಆ ರೀತಿ ನೋಡ್ಕೋಬೇಕು ಮತ್ತ ಏಲಕ್ಕಿ ಪೌಡರ್ ಮಾಡಿ ಇಟ್ಕೋಬೇ ಬೇಕ್ ಒಂದ್ ಅರ್ಧ ಚಮಚ ಅದಾದ್ಮೇಲೆ ಅಕ್ಕಿ ಕೇಸರಿ ಅಂದ್ರೆ ಕೇಸರಿ ಸಿಗ್ತತ್ಲ ನಿಮ್ಮ ಕಡೆ ಸಿಗ್ತಿತ್ತಂದ್ರ.
ಹ್ಮ್ ನಮ ಕಡೆ ಎಲ್ ಕಾಸ್ಟ್ಲಿ ಅದ ಕೇಸರಿ.
ಕಲರ್ ಕಲರ್ ಬರ್ತದ ಅದಕ್ಕೆ ಮಸ್ತ್ ಕಲರ್ ಬರ್ತದಲಾ. ಬಾದಾಮಿ ಚೂರು ಅಂದ್ರೆ ಬಾದಾಮಿ ಸಣ್ಣಗೆ ದೊಡ್ಡದ್ ಇರ್ತೈತ್ಲ ಅದನ್ನ ಚಾಕೂದಲೆೇ ಕಟ್ ಮಾಡಿ ಇಟ್ಟಕೊಳ್ಳುದ್ ಅದರಾಗ. ಪಿಸ್ತಾ ನೀವೇನೇನ್ ಹಾಕ್ತೀರಿ ಅವೆಲ್ಲಾ.
ಹ್ಮ್.
ನೀವ್ ಹಾಕೋಬಹುದಂದ್ರೆ ಟೇಸ್ಟ್ ನು ಬರ್ತೈತಿ ಒಂತರಾ ಡೆಕೋರೇಟಿವ್ ಆಗಿ ಚಂದ್ ಇರ್ತೈತೆ ಮಾಡಬೇಕಂದ್ರ ಹಾಲ ಕುದಿಸಬೇಕ್ ದೊಡ್ಡ ದೊಡ್ ಒಂದು ಬೋಗಣಿ ತಗೊಂಡು ಒಂದೂವರೆ ಲೀಟರ್ ಹಾಕಿ ಪೂರಾ ಒಟ್ಟು ಅಂದ್ರೆ ಸ್ವಲ್ಪ ಹಾಲ್ ಕಮ್ಮಿ ಹಾಕೋತ ಬರ್ಬೇಕಂದ್ರೆ ಅದು ಗಟ್ಟಿ ಹಾಕೋತ್ ಬರ್ಬೇಕ. ಹಂಗ ಕುದ್ಸಾಕ್ ಸ್ಟಾರ್ಟ್ ಮಾಡ್ಬೇಕಕ್ ಸಣ್ಣಾಗ ಹುರಿ ಇಟ್ಕೊಂಡ್ ಒಟ್ಟ ಕುದಸುದ ಅದನ್ನ ಎರಡ್ ಮೂರ್ ನಿಮಿಷ ಒಮ್ಮೆ ಹಂಗೆ ಕೈ ಹಾಕೋದ ಕೈ ಕೇಳುಸ್ವಂತೇನೋ
ಕರೆಕ್ಟ್ ಆ ಆತಿಲ್ಲ
ಅಂದ್ರ ಈಗ
ಹ್ಮ್ ಈಗ ಓಕೆ
ಅಂದ್ರೆ ಎರಡ್ ಮೂರ್ ನಿಮ್ಷದ ಮೇಮ್ ಹಂಗೆ ಅದನ್ನ ಏನು ತಗೊಂಡು ಅಳಗಡ್ಸ್ಕ ತ ಇರ್ಬೇಕಂದ್ರೆ ತಳದಾಗ ಗಟ್ಟಿ ಹಾಕೋತ್ ಬರ್ಬಾರ್ದ ಅಂದ್ರೆ ಹೊತ್ತಬಾರ್ದದು
ಹ್ಮ
ಹಂಗೆ ಕೆನಿ ಕೆನಿ ಬರ್ತೈತಿ ಕೆನಿ ಬರುವ ಹಂಗೆ ಮಿಕ್ಸ್ ಮಾಡ್ಕೋ ಮಾಡ್ಕೋತ್ ಅಂದ್ರ ಹಾಲ ಬಿಳಿ ಕಲರ್ ಇದ್ದಿದ್ದು ಸ್ವಲ್ಪ ಲೈಟ್ಗ ಹಳದಿ ಕಲರ್ ಬರಂಗ ಕಾಯಸ್ ತಿರುವಕ್ಕದನ್ನ
ಹ್ಮ್
ಅವಾಗ ಏನ್ ಮಾಡ್ಬೇಕಂದ್ರ ಮತ್ ಹಂಗೆ ಮಿಕ್ಸ್ ಮಾಡ್ಕೋತಿರ್ಬೇಕು ಅದ್ ಮಿಕ್ಸ್ ಮಾಡ್ದಾದ್ಮೇಲೆ ಏಲಕ್ಕಿ ನಿ ಕಸರಿ ಇಟ್ಕೊಂಡಿದ್ದ ಅಂದ್ರ ಅದನ್ನ ನೆನಸಿಟ್ಕೊಂಡಿರ್ತೀವ ಅದೆಲ್ಲ ಹಾಕಿ ಮಿಕ್ಸ್ ಮಾಡೋದು
ಹ್ಮ್
ಮಾಡ್ಕೋತಿದ್ದ ಅದಾದ್ಮೇಲ ಸಕ್ರೆ ಹಾಕುದ ಸಕ್ರೆ ಹಾಕಿ ಮಿಕ್ ಗೊತಿರೋದು ಸಕರೆೆ ಪೂರಾ ಕರ್ಗ್ಬೇಕಲಾ ಸರೆ ಕರ್ಗನ ಮಾತ್ರ ಹಾಲಏನಕೇತಿ ತಿಳಿ ಆಗ್ತದೆ ಯಾಕಂದ್ರೆ ಅದು ನೀರಿ ನೀರು ಆಗ್ಬಿಡ್ತದಲ್ಲ ಸಕ್ರ ಕರುಗ ಅದಕ್ಕೆ ಮಾತ್ ಮೊಂದ್ ಐ ನಿಮಿಷ ಸಣ್ಣ ಉರಿಯಾಗ ಕಾಯಸ್ಕೋತಿರದು ಅದ್ತನಿ ಏನೇನು ಅಯ್ಯವು ಬದಾಮಿ ಅಹ ಮತ್ತ್ ಪಿಸ್ತಾ ಏನೇನ್ ಕಲೋಂಜಿ ಅವೆಲ್ಲಾ ಸಣ್ಣಾಗ ಪೀಸ್ ಮಾಡಿಟ್ಟು ಪ್ ರೀತಿಯಲ್ಲಾ ಆ ಒಟ್ಟು ಅದ್ರಾಗ ಹಾಕುದು ಹಾಕಿ ಗ್ಯಾಸ್ ಆಫ್ ಮಾಡಿ ಇಡುದು ಅದಾದ್ಮೇಲೆ ಏನ್ ಮಾಡ್ಬೇಕು ಬಾಸುಂದಿನ ನಾರ್ಮಲ್ ಮನ್ಯಾಗ ಇಟ್ಟರು ನಡತತಿ ಇಲ್ಲಪ್ಪಾ ಅಂದ್ರೆ ನಿನಗೆ ಏನ್ ಫ್ರಿಜ್ನಾಗ ಇಬೋ ಫ್ರಿಜ್ ಇತ್ತಪ್ಪ ಮನ್ಯಾಗ ಅಂದ್ರೆಫ್ರಿಜ್ನ ಆ ಇಡಬೇಕುಷ್ಟು ತನ್ಗ ಆಗ್ತ ಅದ ಅಷ್ಟು ಗಟ್ಟಿ ಆ ಹತ್ತವಾ
ಹ್ಮ್
ಲ್ ಫ್ರಿಜ್ ಎರಡ್ ಮೂರ್ ತಾಸನಏನ ಫ್ರಿಜ್ನಾಗ ಇಟ್ಟಪ್ಪ ಅಂದ್ರ ಚಿಲ್ಡ್ಗ್ ಬಾಸುಂದಿ ಮಸ್ತ್ ಬರ್ತತಿ ಅಹ ಪೂರಿ ಜೊತೆ ತಿನ್ಬೋದು ಇದನ್ನ ಚಪಾತಿ ಜೊತೆನ ತಿನ್ನವಾಗ ತಿಂತಾರಾ
ಬಾಸಂದಿನ
ಹಾ ಸ್ವೀಟ್ ಇರ್ತೈತ್ಲಾ
ಹ್ಮ್
ಗೋಧಿ ಹಿಟ್ಟಿಂದ ಪುರಿ ಇರ್ತಾವ ಮೈದಾದ್ ಇರ್ತತಿ ಆದದ್ರೂ ಕೂಡ ತಿನ್ಬೋದ ಅದನ್ ಬೇಕಂದ್ರ ಟೇಸ್ಟ್ ಬರ್ತಿ ಇಲ್ಲ ನೀ ಹಗೆ ಕುಡಿಬಹುದು ಬೇಕಂದ್ರೆ ನಿಮ್ ಮನ್ಯಾಗ ಈಗ ಫಿಜ್ನಾಗ ಐಸ್ ಕ್ರೀಮ್ದು ಮೋಲ್ಡ್ ಹಗಳದ ಇರ್ತಾವ ಫ್ರಿಜ್ ಇತ್ತ ಅಂದ್ರ ಅದ್ರೊಳಗ್ ಹಾಕಿ ಫ್ರಿಜ್ ನಾಗ ಇಟ್ರ ಬೇಕ ಯಾ್ರದ್ರ ಕಡ್ಡಿಕಿದ್ರೆಟೇಸ್ಟಿಯಾಗಿ ಐಸ್ ಕ್ರೀಮ್ ತಿನ್ಬಹದು ಮನ್ಯೆ ಹೆಲ್ದಿನೂ ಇರ್ತೈ ಮತ್ತತ್ ಯಾವವುದೋ ಕೆಮಿಕಲ್ ಮಿಕ್ಸ್ ಇರಂಗಿಲ್ಲ ಏ
ಹ
ಹಿಂಗ ಮತ್ ಯಾವರ ಹಬ್ಬಿದ್ರ ನೀ ಏನ್ ಸ್ವೀಟ್ ತಿನ್ಬೇಕ ಅನ್ಸಿದ್ರ ಇದನ್ನೇ ಟ್ರೈ ಮಾಡಿ ನೋಡ್ಬೋದು
ಹ್ಮ್
ಮಸ್ತ ನಸ್ತ ತ
ತುಂಬಾ ಅಂದ್ರೆ ನಂಗ ಬ ಸ ನೀ ಬರೀ ಐಸ್ ಕ್ರೀಮ್ ತಿಂದಿದ್ದೆ ಅಷ್ಟ ಇಷ್ಟ ಆಗ್ಬಿಟ್ಟೈತಿ ಮತ್ ನೀವು ಪೂರಿ ಒಳಗ್ ತಿನ್ನೋದು ಇದೆಲ್ಲ ಹೇಳತಿಲ್ಲಾ ನಮಸ್ಕಾರರ್ತತ್ ಕೂಡ
ಹ್ಮ್
ನಿಮ್ ಮಹಾರಾಷ್ಟ್ರ ಮಸ್ತ್ ನೋಡ್ಲಿ ಆದ್ರೂ ಅನ್ಕೊಂಡಿದ್ದಿದ್ದಿಲ್ಲ ನಾನು ಹ್ಮ್ ಹ್ಮ್
ಮತ್ ಈ ಈ ಈ ಬೇಸ್ಗಯಾಗ ಮ ಇದೊಂದ ಬೇಸ್ಗೆ ಆಗತಿ ನ ಈ ಮಳೆಗಾಲದಾಗ ಒಂದು ರೀಲ್ಸ್ ನೋಡ್ದ ಅದ್ರಾಗ ದೂತ್ ಸಾಗರ್ದ ವ್ಯವ್ ತೋರ್ಸಾತ ಇದ್ರಲ್ಲ ಇಟ್ ಮಸ್ತ್ ಐತಿ ಈಗ ಹೋಗ್ಬೇಕ ಅನಸ್ತೇತ್ ನೋ ದೂದ ಸಾಗರ ಯಾಕೆ ಹೆಸರು ಬಿದ್ದದ ಅಂದ್ರೆ ಅದು ದೂರಿಂದ ನೋಡಿದ್ರೆ ಹಾಲ್ ಬೀಳ್ತಾವೇನ ಅನಿಸತೇತ್ ಹಂಗ ಕಾಣ ನೋಡ್ಲ
ಎಲ್ಲಾ ನಾರ್ಮಲ್ ಆಗಿ ಎಲ್ಲ ಇದ್ರು ನೀರ್ ಬೀಳಕತ್ರ ಹಾಲ್ ಬಿದ್ದಂಗೆ ಅನ್ಸಲ್ಲ
ಅನಸ್ತೈತ್ ಕ್ರ ಅಟ್ ಮಸ್ತ್ ಕಾಣ್ತತ್ತ್ ಅದು ಒಂದೇ ಕಡೆನ್ ಹಿಂಗಗೆ ಬಿದ್ದಂಗ ಬಿದ್ದಂಗ ಅಂತ ಸಂಗಿಲ್ಲ ಬ್ಯರೆ ತರಾನೆ ಆತಲ್ಲ ದೊನ್ ತರ ಮಸ್ತ್ ವ್ಯೂ ಬರ್ತತಿ ದೂದ್ ಸಾಗರತತ್ ಅದಕ್ ಹೆಸರು ಬಿದೆೈತೆ ಅಂದ್ರೆ ನೋಡ್ಲ ಗೋವಾದಾಗ
ಗೋವಾ ಹೋಗುದ ಆಗುತ್ತ ಅಲ್ಲೇ ನಾವ್
ಹಾ ಏನ್ ಮಹಾರಾಷ್ಟ್ರ ರಾಷ್ಟ್ರ ಕರ್ನಾಟಕ ಬಾರ್ರ್ಡಕ್ ಹತ್ತದಐತ್ ಗೋವಾ
ಇಷ್ಟ್ ಚನ ಇದ್ರು
ಹಾ ದೂರಯ್ತಿ ಅನ್ಕೋಂಡಿ ಎನ್ ಎಲ್ಲೆಲ್ಗೋ ಹೋಗ್ ಬರ್ತೇವಿ ಇದು ದೂರ
ಹ
ಈ ಕಡೆ ಬೆಳಗಾವ್ ಸೈಡ್ ಏನ್ ಈ ಕಡೆ ಹತ್ಗೊಂಡೈತ್ ಅದು ಕರ್ನಾಟದ ಕರ್ನಾಟಕಕ್ಕ
ಹ್ಮ್ ಹೌದ್ ಬಿಡು ಸಮೀಪ ಐತಿ ಬಟ್ ನಮಗ್ ಹೋಗುದ ಆಗಲ್ಲ
ಇತದಲ್ಲ ಹಬ್ಬೆ ಜಲಪಾತ ಐತಿ ಮಳವಲ್ಲಿ ಜಲಪಾತ ಅಂತ ಐತಿ ಮತ್ತು ಜೋಗ ಪಾಲ್ಸ್ ಐತಿ ಗೋಕಾಕ್ ಪಾಲ್ಸ್ ಐತಿ ಮತ್ತ ಇಲ್ಲಿ ಇಂದೋರ್ನಾಗು ಅಲ್ಲಲ್ಗೆ ಅದಾವತ್ತ ಈಗ ಮಳಿ ಸ್ಟಾರ್ಟ್ ಆಗೈತ್ಲಾ ಇ ಇನ್ ಮ್ಯಾಗ ನೀರ್ ಹೆಚ್ಚಿ ಗ್ ಆಗ್ತೈತಿ ಇನ್ನು ಚಂದ ಕಾಣ್ತವ ಎಲ್ಲ ಹೋಗ್ಬೇಕೇ ಈಗ ಮಳೆ ಒಂದ್ ಜರ ಸ್ವಲ್ಪ ಕಮ್ ಆಯ್ತಂದ್ರ ಹೋಗ್ ಬರ್ಬೇಕತ್ ಮಾಡೇವ್
ಹ್ಮ್
ನೀನು ಬಾ ಒಟ್ರುಗೂಡಿ ಹೋಗಿ ಪ್ರವಾಸ ಮಾಡ್ಕೊಂಡ್ ಬರೂಮು
ತುಂದ್ರಬಾಗ್ ಬರ್ತೀನಿ ಹೇಳ್ರಿ
ಹ ಈಗ ಈಗ ಪಂಚಮಿ ಹಬ್ಬ ಐತ್ ನೋಡ್ಬಾ ಪಂಚಮಿ ಹಬ್ಬಕ್ಕ ಎಳ್ಳ ಉಂಡಿ ಕರ್ಚಿಕಾಯಿ ಮಾಡಿರ್ತೀನಿ ನಾಗಪ್ಪಗ್ ಹಾಲ್ ಎರಿದ್ ಇರತೈತಿ ಹ ಮತ್ತ ಅದು ದಾರ ಮಾಡ್ ಕೊಳ್ಳಗ ಹಾಕೊಳಿರ್ತದ ಎಲ್ಲಾ ತರ ಸ್ವೀಟ್ ಖಾರ ಎಲ್ಲಾ ತರ ಡಿಶಸ್ ಮಾಡಿರ್ತಾರಾ
ಹ್ಮ್
ತಿನ ಕತ್ತಿ ಬಾ ಇಬ್ರು ಕೂಡಿ ಚಲೋತೆಗ ಹಬ್ಬ ಸೆಲೆಬ್ರೇಟ್ ಮಾಡುಮ
ನಾರ್ಮಲ್ ಆಗಿ ನಮ್ಮಲ್ ನಮ್ ಕಡೆನು ಈ ನಾಗ ಪಂಚಮಿಗಿ ಎಳ್ಳ ಉಂಡಿ ಚೂಡ ಇವೆಲ್ಲಾ ಮಾಡ್ತಾರೆ ನಿಮ್ ಕಡೆ ಎನ್ ಸ್ಪೆಷಲ್
ನಮ್ ಕಡೆನ ಹಂಗೆ ಮಾಡ್ತೀವಿ ಸ್ಪೆಷಲ್ ಅನ್ನಂಗ ಏನ್ ಇಲ್ಲ
ಹ್ಮ್ ನಮ್ಮಲ್ಲಿ ಹೊರಗ ಹೊರಗಿನ ಅಲ್ಲ ಒಳಗ ಆಗಿನಲ್ಲ ತಂದ್ ನಾಗಪ್ಪಗ್ ಹಾಲ ಎರಿತಾರ ನಿಮ್ಮಲ್ಲಿ
ನಮ್ಮಲ್ಲಿ ಏನ್ ಹಂಗೇನ್ ಮಾಡಲ್ಲ ಮನ್ಯಾಗ ಅಷ್ಟ ಮಾಡ್ತೆವ್
ಹ್ಮ್
ಹ್ಮ್ ಮನ್ಯಾಗೆ ನಾಗಪ್ಪನ್ ಮಾಡಿ ಅಲ್ಲೇ ಮನೆ ಜಗ್ಲಿ ಮ್ಯಾಗ ಹೊಟ್ರು ಮಾನ್ಯನವರೆಲ್ಲ ಸೇರಿ ಸೇರಿ ರಾತ್ರಿ ಹಾಲ ಹೆರಿತೇವಿ ಮುಗಿತು ಹೊರಗಿಂದಂತ ಏನ್ ಮಾಡ ಮಾಡಿಡಂಗಿಲ್ಲ
ಹ್ಮ್ ನಮ್ದ್ ಹೊರ್ಗಿಂದು ಮಾಡ್ತಾರ್ ಹೊರ್ಗಿಂದು ಈಗೇ ನಾವ್ ಮುಂಚೆ ಎಲ್ಲಾ ಹಬ್ಬಕ್ ಇದು ಮಾಡಿರ್ತೆವ್ ಗೊತ್ತು ಎಳ್ಳ ಉಂಡಿ ಕರ್ಜಿಕಾಯಿ ಮತ್ತೆ ಚಕ್ಲಿ ಕರ್ದೆಂಟ ಇನ್ನ ಬರಗೋಡ್ ಮಾಡಿರ್ತೇವೆ ಅವೆಲ್ಲಾ ಕೂರ್ನ ವೈಟೆ ಅದನ್ನ ತಗೊಂಡು ಮತ್ತ್ ತ್ತ್ ಇನ್ನೊಂದ ಅಂದ್ರೆ ಅವೆಲ್ಲ ಏನ್ ಸ್ಪೆಷಲ್ ಗೊತ್ತನ ಅವಕೂರ್ ನ ಈ ಹಿಟ್ ಅನುಸ್ತಾರ ಗೊತ್ತು ಸಾಂಗಿ ಅಂತ ರ್ತಿತ್ ನೋಡು
ಹ
ಟ್ಟೋಗ ತೊಡೈತೆೇನ ಅಂತಂದು ಹಿಂಗ್ ಸೋಸ್ತಾರಲ್ಲ ಅದ್ರಾಗ ಸಾನಿಸತ್ತೀವಿ
ಹ್ಮ್ ಹ್ಮ್ ಹ್ಮ್
ಅದು ಸನ್ಸದಂತ ಹಂಗಂದ ನೆನ್ ಅದ್ರಾಗ ತಗೊಂಡ್ ಹೋಗ್ತೀತ್ವಿ ಅವೆಲ್ಲಾ
ಹ್ಮ್ ಚಾನಿಕ್ಯಾಗ
ಹಾ ಆ ಚಾನಕ್ಯಾಗ ತಗೊಂಡ್ ಹೋಗ್ತೀವಿ ಎಲ್ಲಾ ಅಂದ್ರೆ ಬೇಕು ಅಂದ್ರೆ ಎಲ್ಲಾರು ಕೂಡ ಹೋಗ್ಬೋದು ಇಲ್ಲಪ್ಪಾ ಅ ಅವ್ರ ಯಾರು ಬರಂಗಿಲ್ಲ ಅಂದ್ರೆ ನಾವಟ್ಟೆ ಹೋಗ್ಬೋದು. ಆ ಹಬ್ಬದ ಸ್ಪೆಷಾಲಿಟಿನೇ ಹಂಗ ಹೊರಗಿಂದ ಹಾಲೆ ಎರ್ ಎರಡೇ ಸ್ಪೆಷಾಲಿಟಿ ನಮ್ ಕಡೆ ಅದು ಹಬ್ಬ
ಹ್ಮ್
ನಿಮ್ ಕಡೆ ಅದನ್ನೇ ಮಾಡಲ್ಲಂತಿಯಲ್ಲ ಮತ್ತೆ ಹಬ್ಬಕ್ಕೆ ಇದೆ ಅದನ್ನ ಮಾಡಬೇಕ್ ಆಕ್ಚುಲಿ
ಮಸ್ತ್ ಬಿಡ್ಲೆ ಆ ಹಬ್ಬದಾಗ ಮತ್ತ್ ಇನ್ನೊಂದು ಏನ್ ಗೊತ್ತಾನೊ ಎಲ್ಲಾ ಹೆಣ್ಣ್ಮಕ್ಳ ಎಲ್ಲಾ ಬಂದಿರ್ತಾರ ಈಗ ಬೇರೆ ಬೇರೆ ಗುರಾಗಿ ಲಗ್ನ ಮಾಡ್ಕೊಂಡೊರು ಅದೆಲ್ಲಾ
ಹಾ
ಹ ಬಂದಿರ್ತಾರೆ ಇಲ್ಲಿ ಅ ಅವಾಗ ಜೋಕಾಲಿ ಕಟ್ತೇ ನಾವೆಲ್ಲಾ
ಹ್ಮ್
ಜೋಕಾಲಿ ಕಟ್ಟಿ ಒಂದ್ ತೊದಲ್ ದೊಡ್ಡದು ಆಗಿ ಜೋಕಾಲಿ ಕಟ್ಟದು ಅಲ್ಲಿ ಎಲ್ಲಾರು ಹೊರಗಿನೋರೆಲ್ಲ ಬಂದು ಜೋಕಲಿ ಆಡ್ತಾರ ಎಷ್ಟ್ ಚಂದ್ ಗೊತ್ತೆನಾ ಬಾಲೆ ಒಂದ್ಸರಿ ನಮ್ದ್
ಮಸ್ತ್ ಇರುತ್ತ ಹಂಗಾರ ಜೋ ಪಲ್ ಅಂದ್ರನೇ ಹೆಣ್ಮಕ್ಕಳಿಗೆ ಪಂಚ ಪ್ರಾಣ ಇರ್ತೈತಿ ಅದ್ರಾಗ ಪಂಚಮ್ಯಗ ಅಂದ್ರೆ ತೀರ ಚಂದಾಗೆ ರೆಡಿ ಆಗಿರ್ತಾರಾ
ಹ್ಮ್
ಮಸ್ತ್ ಅನ್ಸುತ್ತೈತಿ
ಕೇಳಿನೆ ಎಷ್ಟ್ ಚಂದ್ ಗೊತಾನೊ ಬಾ ಅಂತಿನಿ ನಿಂಗ ಅದ್ಕ ಒಂದ್ಸಾರಿ
ಬರ ಬಾ
ಮತ್ತೇನ್ ಮಾಡಾತರ ನಿಮ್ಮ್ ಯಜಮಾನ್ರು
ಅವ್ರ ಹೊರ ಹೋಗ್ಯಾರ ಅವ್ರ್ದ ಈಗ್ ಡ್ಯೂಟಿ ಐತಿ ಎಂಟುವ್ರಗಿ
ಹ್ಮ್ ಎಲ್ಲಿ ಎಲ್ಲಿ ನೈಟ್ ಶಿಫ್ಟ್ ತು ಹೋಗ್ತಾರಾ
ಆ ನೈಟ್ ಶಿಫ್ಟ್ ಇರ್ತದೆನ ಅದ್ಕೆ ಈಗ ಊಟ ಮಾಡಿ ಹೋಗ್ತಾರ ಮುಂಜಾನೆ ಬರ್ತಾರ ಮತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಹಾ ಆರಾಮ್ ತರ ಅವರು
ಹ್ಮ್ ಹ್ಮ್ ಹ್ಮ್ ಕೇಳಿನಂತ ಹೇಳ
ಕೇಳ್ತೀನಿ ಹೇಳ್ತೀನಿ
ಹ್ಮ್ ಮ ಹ್ಮ್ ನಾನು ಅರಾಮದ್ದೀನಿ ಇಲ್ವಾ ನಿಮ್ಮ್ ಅತ್ತೆ ಯಾರ್
ಅವರು ಆರಾಮ್ ಆದಾರ
ಹ್ಮ್ ಸೇರ್ ತಗೋಳವ ಒಂದು ಕೆಲಸ ಸೇರ್ಕಲ್ಸ ಹುಡುಗಿ ಬಾಂಡೆ ತಿಕ್ಕಿದೆ
ಹ್ಮ್
ಇಡ್ಲಿ
ಹಾಂ ಸರಿ